ಹಲೋ, ಹಾ ಹೇಳಮ್ಮ ಹಾ ಆರಾಮ ನೀ ಆರಾಮಿದಿಯ? ಹುಡುಗರೆಲ್ಲ ಆರಾಮದಾರ? ಹ್ಮ ಏನ್ ಮಾಡ ತ್ರರ
ಆಟಾರ ಆಗತ್ತಾರನಾ ಹಾ ಹಾ
ಊಟಾತ
ಹಾ ಊಟ ಆಯ್ತು ನ ನಿಮ್ದ?
ಹ್ಮ್ ಅವರು ಇನ್ನ ಮಾಡಿಲ್ ಬಂದ ಹಂಗ ಆಟ ಆಡಂತ ತ್ತರ
ಹಾ
ಹಾ ಊಟ ಮಾಡಲ್ಲ ಇವತ್ತ
ಹೌದನಾ ಹ್ಮ ಹಾ್ ಹ್ಮ್ ಏನ್ ಆಟ ಆಡಾಕತ್ತಾರ ಅವ್ರ ಗುಂಡಾ ಆಡದ ಅನ
ಬರ ಕ್ಲಾಾಸನ್ತ್ರ ಬಂದ ತಕ್ಷಣನ ಗುಂಡಾ ಆಡದ
ಹ್ಮ್
ಊಟ ಸಹಿತ ಮಾಡೋದಲ್ ನೋ
ಎಲ್ಲಿ ಪಟ ನ ಇಲಿ
ಹ ಪ್ರೈವಟಾ ಒಬ್ರಲ್ಲಿ ಮೂರು ಸಾವಿರ ಅಂತೆ
ಹಾ ಹಾಂಗ ಹೋಗ್ತಾ
ಇದು ಒಂದ್ ತಿಂಗಗಳಿಗೆ ಇ ಸರಕ
ಹ್ಮ್ ಕೆಲವ ಕೊಡ್ತಾರಣ ಕ್ಲಾಸ್ ಕ್ಲಾಸ್ ಚಲ ಕೊಡ್ತಾರ ತರಂತ ನಂದ ಹಿ.
ಹೇಳ್ ಕೊಡ್ತಾರ ಈಗ ಒಂದ್ ಗಂಟೆಗೆ ಕೊಟ್ಟಬರ್ತಾರಾ.
ಅಲ್ಲ ಕೂಡ ಅಂಗರ ಹಿಂಗೆಲ್ಲ ಅಂತಾರಲ್ಲ ಅವ್ರು. ಹ್ಮ್. ಪ್ರಾಕ್ಟೀಸ್ ಬೇಕ ಕಷ್ಟ ದಿನಾನ ಸ್ಟೇ ಮಾಡ್ಕೊಂತ ಹೋದ್ರೆ ಏನಗಲ್ಲ ಬಿಡ್ಲಾರ್ದಂಗೆ. ಓದ್ತರಿಲ್ಲ ಈಗ.
ಹೋದರ್ಕಿಂತ ಬರೆ ಹೋಂವರ್ಕ್ ಹಾಕ್ ಕೊಡ್ತಾರ. ಹೋಂವರ್ಕ್ ಬರೆದ್ ತರಾ ಅಷ್ಟ ಅವರ್ದು.
ಹೌದನ್.
ತೇಜ ಒಂದ್ ಸ್ವಲ್ಪ ಕನ್ನಡ ಅಂತ ಓದತಾನ. ಇವ್ನು ಇನ್ನ ಇಲ್ಲ
ಅವನ್ ಚಿಕ್ಕನ್ ಇನ್ನು ಓದಲ್ಲ ಏನು ಎ ಬಿ ಸಿ ಡಿ ಅದನ್ನ ಹೊದಸ್ಬೇಕ. ಹ್ಮ್.
ಓದ್ತಾರ ಕನ್ನಡ ಒಂದಿಷ್ಟ ಒಂದೊಂದ್ ಅಕ್ಷರ ಗೊರ್ತಿಡ್ದು ಓದ್ತಾನ-. ಇಂಗ್ಲೀಷ. ಅಲಒತಾನ
ಬರೆಯದ
ಬರೀತಾನ ಈಗಲ್ಲಾ ಬರತ್ತಾನ.
ಹ್ಮ್
ಓದದ ಇಂಗ್ಲೀಷ್ ಅಂತ ಓದದ ಇಷ್ಟ ಒಂದು ಸ್ವಲ್ಪ
ಹೌಧೇನ
ಏನಿಲ್ಲ ಅದ ಎ ಬಿ ಸಿ ಡಿ ಒಂದ್ ಸ್ವಲ್ ಪರ್ಫೆಕ್ಟ್ ಆದ್ರ ಅಂದ್ರ ಓದದ್ ಕಲಿತಾರ ಏನು ಡೇಟ್ ಆಗಲ್ಲ ಅದ ಎ ಬಿ ಸಿ ಡಿ ಕಲಿಯದ್ರಾಗ ಇರ್ತವು
ಹ
ಕಂಟಿನ್ಯೂ ಪ್ರಾಕ್ಟಿಸ್ ತಪ್ಪಂದ್ರ ಸಡನ್ ಆಗ ಯಾವ್ದ ಇದು ಏನಂತ ಅಂದೇಳಿ ವಾಟ್ಸ ಅಂತರ ಅವನು ಅಪ ಮಾಡ್ಕೊಂತಾರೆ ಶಬ್ದ ಹ್ಮ ಮತ್ತೆ ಅಡಿಗೆ ಏನ್ ಮಾಡಿದ್ದಿ.
ಅಡಿಗೆನ್ನ ಸಾರ
ಹ್ಮ್
ಮಾಡಡಿದ್ದು ಇವತ್ತ ನ ಅವರು ಸಾಯಂಕಾಲ ಬರ್ತಾರ
ಹ್ಮ್
ಹಂಗಾಗಿಗ ಮುದ್ದಿ ರಾತ್ರಿಗೆ ಮಾಡ್ತೇನೆಿ ಅನ್ನ ಸಾರಷ್ಟ
ಹ್ಮ್ಮ್ ಹ್ಮ್
ಕಾಲೇಜ್ಗ ಹೋಗ ಮುಂದ ಪ್ರವಾಸಕ್ಕೆ ಎಲ್ಲೆಲ್ಲ ಹೋಗತ್ರಿ
ಕಾಲೇಜ್ ಹೋಯ್ದಿಲ್ಲ ನಾವು ಪ್ರವಾಸನ
ಹಾ
ಇೇ ಎಸ್ ಎಲ್ಸ ಇದ್ದಾಗ ಯಾವ ರ ಹೋಗ್ಬಂದ್ ಇಲ್ಲ ಒಮ್ಮೆ ಎಡ್ತಕ್ ಎಲ್ಲ ಎಡ್ತಕ್ ಅ ಒಮ್ಮೆ ಟೆಂತ್ಕ್ ಹೋಗಿದ್ವಿ
ಹ್ಮ ಹ್ಮ್
ಈಗ ಈ ಕಡಿಂದ ಫಸ್ಟ್ ಎಲ್ಲಿ ಅಂದ್ರ ಅಲ್ಲಿ ಶೃಂಗೇರಿ ಮುರುಡೇಶ್ವರ
ಹ್ಮ
ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ
ಮುರುಡೇಶ್ವರ ಚಲೋ ಐತೆ ಅಂತಲ್ಲೇ
ಹಾ ಮುಡೇಶ್ವರ್ ಚಲೋ ಐತಿ ಹಾ ಈಗೆಲ್ಲ ಸಮುದ್ರ ಅಲ್ಲಿ ಬಾಜು ಐತಲ್ಲಾ.
ಹಾ
ಹ
ಹ್ಮ್
ಯಡಿಯೂರ್ಗೂ ಹೋಗಿತ ದೇ
ಹ್ಮ್
ಮೈಸೂರಾಗ ಚೆನ್ನಾಗೈತಿ ಪ್ಲೇಸ್ಮೆಂಟ್ ಹ್ಮ್ ಹೋಗಿಲ್ಲ ಏನು ಹ್ಮ್ ಧರ್ಮಸ್ಥಳ ಅವಲ್ಲ ದೇವ್ರ ದರ್ಶನ ಅಂತು ಈಗಂತ ಫುಲ್ ರಶ್ ಅದಾವ ಈಗ ಹ್ಮ್
ದರಮಸ್ಥಳ.
ಹ್ಮ್ ಈಗ ಫುಲ್ ರಶ್ ಅಪ್ ಎಲ್ಲಾ ಕಡೆಗನುೂ ರಶ್ ಅಂದ್ರೆ ರೆಶ್ ಈಗ ಯಾವದಕ್ ಡಿಸ್ಟರ್ಬನ್ಸ್ಸ ಇಲ್ಲಗ ಹೇಳಲ್ಲಿ. ಬಾರಿ ತೊಂದ್ರರೆ ಆಕತ.
ಹೌದೌದು
ಹಾ
ಬಸ್ ಸ್ಟ್ರೈಕ್ ಮಾಡ್ಯಾರ ನಾಳೆ ಈರಂಗಿಲ್ಲಾ ಅನ್ಸುತ್ತೆ ಬಸ್
ಬಸರಲ್ಲ ಯ
ಹ್ಮ್
ಕ
ಮತ್ತೆನವ ಹ್ಮ್ ಹೌದದ
ಬರೇ ಜಗಳ ಮಾಡದು್ ನೋಡಿ ಅವ್ರ್ರ.
ಅವ್ರ ಹಂಗ ಮ ಮತ್ತು ಆಟ ಆಯಕೆ ಅಂತ ಜಗಳ ಮಾಡ್ರ ಅವ್ರಿ ಹ್ಮ್ ಸಪ್ರೇಟ್ ಆಗ ಸಪ್ರೇಟ್ ಆಗ ಆಡಂಗಿಲ್ಲ
ಹ್ಮ್ ಮತ್ತ. ಏನ ಸುಮ್ನೆ ಆಡೋದ್ ಗೊತ್ತಿಲ್ಲ ಏನ ಜವಾ ಮಾರಕಂಡು
ಹ್ಮ್ ಟೂರ್ಗ್ ಹೋಗಲ್ಲ ನೀವು ಕಾಲೇಜಿನಾಗ ಇದ್ದಾಗ.
ಹಾ
ಕಾಲೇಜ್ನಾಗ ಇದ್ದಾಗ ಟೂರ್ ಹೋಗಿಿಲ್ಲ ನೀವು
ಹಾ ಹೋಗಿಲ್ಲ ಮರಪ್ಪ
ಇಲ್ಲೇ ಪ್ಯೂಸ್
ನಾನ ಯ ಎಲ್ಲಿ ಯಾವಾಗೂ ಹೋಗ ಇಲ್ಲ
ಹೋಗಿಲ್ಲೇನ.
ಸೆವೆಂತ್ ಇದ್ದಾಗ ಹೋಗಿದ್ದೆ ಸೆವೆಂತ್ ಇದ್ದಾಗ ಹಂಪಿಿಗೆ ಹೋಗಿದಿ
ಹ್ಮ್
ಹಂಪಿಿಗೆ ಹೋಗಿದ್ದ ಅಷ್ಟ. ಅ ಮತ್ತ ಅಪ ಸ ಎಲೆ ಹೋಗ್ಿಲ್ಲ
ಈಗ ಹ
ಹ್ಮ್ ಫ್ಯಾಮಿಲಿ ಟೂರ್ ಹೋಗ್ಬೇಕು.
ಫ್ಯಾಮಿಲಿ ಟೂರ್ ನೋಡ್ಬೇಕ್ ಹೋಗ್ಬೇಕು ಯಾವಾಗ ಆತವ ಏನ್ ನೋಡ್ಬೇಕು.
ಫ್ಯಾಮಿಲಿ ಹೋದ್ರೆನ್ನ ಚಲೋ ಮತ್ತ
ಕ್ಷತ್ ಹೇಳಕತಾಳ ಹೋಗದು ಟೂರ್ಗ ಹೋಗಬಕು ಟೂರ್ಗ ಹೋಗ್ಬತ್ನ್ ಅಂತ ಹೋಗ್ಯಕ
ಹ್ಮ್ ನೋಡ್ಬೇಕ್ ಎಲ್ಲಾದ್ರೂ ಹೋಗ್ಬೇಕು.
ಹ್ಮ್ ಒಂದ್ಸರಿ ಎಲ್ಲ ಪ್ಲಾನಿಂಗ್ ಮಾಡಿ ಹೋಗ್ಬೇಕು ನೋಡಿ ಫ್ಯಾಮಿಲಿ ಟೂರ್.
ಏನಿಲ್ಲ ನ ಹೋಗ್ಬೋದ್ ಬಿಡೆ.
ಹ್ಮ್
ಒಂದ್ಸಲಾ ಅದ್ನ್ ಟ್ರಿಪ್ಪಿಂದ ಪ್ಲ್ಯಾನಿಂಗ್ ಹಾಕಣ ಅಂತದಿ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ ಬಂದ್ರಾಗುತ್ತೆ. ಹೆಂಗ್ ಪ್ಲ್ಯಾನಿಂಗ್ ಹಾಕ್ಕೊಂಡು ಹೋಯ್ ಬರಕ್ ಬರುತ್ತೆ.
ಹ್ಮ್ ಹ್ಮ್ ಒಂದ್ಸರಿ ಪ್ಲಾನ್ ಮಾಡು. ಹಗ್ಲೆಲ್ಲ. ಎಲ್ಲೆಲ್ ಹೋಗೋದ್ ದೇ ಏನು ಅಂತ್ ಹೇಳ್ ಎಲ್ಲಾ ಪ್ಲಾನ್ ಮಾಡಿದ್ರ.
ಹ್ಮ್
ಹೋಗಕ್ ಬರುತ್ತೆ. ಎ ಪಮ್ಮಿ ಅಡಿಗೆ ಅಡಿಗಿ ಮಾಡಕ್ ಏನೇನ್ ಬರುತ್ತೆ?
ನಮ್ದ ಹ್ಮ್ ವೆಜ್ ಬರಲ್ಲ ನಾನ್ ವೆಜ್ಜೇ ಮಾಡ್ತೀನ್
ನಾನ್ವೆಜ್ ಮಾಡಕ್ ಬರು
ಹ್ಮ್
ನಾನ್ವೆಜ್ ಮಾಡ್ ತಿನ್ನದ್ ಯಾ ಪೈಕಿ ಸ್ವಲ್ಪ ಕಡಿಮೆ ಏನ್ ನಾಷ್ ಎಷ್ಟ ಇತಲ್ಲ ಮಾಡ್ತೀದಿದ್ದ. ಅಷ್ಟ ಐಟಮ್ಸ್ ಎಲ್ಲ ಗೊತ್ತಿರತ್ತಲ್ಲ ಅಷ್ಟ ಐಟಮ್ಸ್ ಮಾಡ್ತೀನಿ ಇನ್ನೇನು ವೆಜ್ ಒಳಗೆ ಸಾಂಬಾರು ಗಿಂಬರ ಸ್ವಲ್ಪ ಇನ್ನುೂ ಅಟ ಇದಾಗಬೇಕ.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
. ಹಾ.
ಕೇಳಸ್ಲೇ ಇಲ್ಲ.
ಹ್ಮ್ ಅದ ಈ. ಈಗ ನಾಸ್ಟಕ ಏನ ಅವೆಲ್ಲ ಗೊತ್ತ. ಆಗ್ತಾವ. ಈಗ ಇದ್ರದ ಅಷ್ಟ ನೋಡ ಸಾಂಬಾರ ಈಗ ಬ್ಯಾ ಬ್ಯಾಳಿ ಸಾಂಬಾರ ಗಿಂಬಾರ ಏನ ಮಾಡಾಕ ಆವಕ ಸ್ವಲ್ಪ ಇನ್ನುೂ ಕಲ್ಕಬೇಕ ಅಷ್ಟ. ಹ್ಮ್.
ಕುಕ್ಕರನ್ಯಾಗ ಬ್ಯಾಳಿ. ಟಮ್ಯಟೆ ಹಣ್ಣು ಸ್ವಲ್ಪ. ಬಳ್ಳೊಳ್ಳಿ.
ನಾವು ಟೂರ್ ಹೋಗಿದ್ವಲ್ಲ ಅಲ್ಲೆಲ್ಲಾ ಅಡಗೆ ಮಾಡ್ತಿದ್ವಿ ಬಿಡು ನಾನ ಮಾಡ್ತಿದ್ದೆ ಹ್ಮ. ಸ್ವಲ್ಪ
ಮತ್ತೆ ಮಾಡಕ್ಕ ಹಂಗ ಹಂಗ ಕಲ್ಲತ್ರ ಅಂದ್ರ ಅಂತಲ್ ಹೋದಾಗ ಮಾಡಕ್ ಬತ್ತದೆ
ಹ್ಮ್ ಒಬ್ರೆ ಇದ್ದಾಗ್ ಮಾಡ್ಕೊಳಕ್ ಬೇಜಾರಾಗುತ್ ಅಷ್ ಹಂ ಆಲೆ ಇಬ್ರು ಮೂವರೈದ್ವು ಅಂದ್ರೆ ಮಾಡ್ಕೊಬೋದು. ಹ್ಮ್ ಏನ್ ರೈಸು ಮಾಡ್ತೀನೇ
ಹ್ಮ್ ಹ್ಮ
ಹ ಇನ್ನೇನಪ್ಪಾ ಅಂದ್ರ ಪಲ್ಲೆಗಿಲ್ಲೇ ಏನೋ ಅವನ್ನೆಲ್ಲಾ ಮಾಡ್ತಿನ್ ಬಿಡಿ. ಹಾ ಸಾಂಬಾರು ಅಷ್ ಟೆ ಕಲ್ಕಬೇಕು ಇನ್ನೊಂದ್ ಸ್ವಲ್ಪ ನಾಷ್ಟ ಅನ್ ತ್ರು ಯಾವ್ದಾದ್ರೂ ಮಾಡ್ತೀವಿ ನಾಷ್ಟದಂತ್ರು ಬರುತ್ತಾ ಯಾವ್ದೇ ಏನ್ ಪ್ರಾಬ್ಲಮ್ ಇಲ್ಲ ಅದ್ ಯಾವ್ದ್ ಮಾಡಿದ್ರೂನು ಮಾಡ್ತೀನಿ ಹ್ಮ್. ಹ್ಮ ನಾನ್ ವೆಜ್ ಏನೈತೆ ಅದೆಲ್ಲ ಗೊತ್ತೇ ಇರತ್ತೆ. ಹಾ ನಾನ್ ವೆಜ್ ಮಾಡ್ಕೊಂತೀವಿ ಚಿಕನ್ ಆಯ್ತು ಮಟನ್ ಆಯ್ತು ಫಿಶ್ ಸಾಂಬಾರ್ ಹೆಂಗ ಮಾಡ್ತಾರ.
ಫಿಷ್. ಅದೇನ ಇಲ್ಲ. ಫಸ್ಟ್ ಕೊಬ್ಬರಿ ಮಸಾಲಿ ಎಲ್ಲಾ.
ಹ್ಮ.
ಮಿಕ್ಸರ್ ಹಾಕೇಬೇಕು ಕೊಬ್ಬರಿ. ಹುಣಸೆ ಹಣ್ಣ. ಟಮಾಟೆ ಹಾಕಂಗಿಲ್ಲ. ಹುಣಸಿ. ಹುಣಸೇ ಹಣ್ಣ ನೆನಾಕಿ ಇಡಬೇಕು. ಹಸಿಮೆಣಸಿನಕಾಯಿ ಹುರಕೊಬೇಕ. . ಕೊಬ್ಬರಿ ಹಸಿಮೆಣಸಿನ. ಕಾಯಿ.
ಹಮ್.
ಹಾ ಆಮೇಲೆ ಕೊತ್ತಂಬರಿ ಅಲ್ಲ. ಎಲ್ಲಾ ಮಿಕ್ಸರ್ಗ ಹಾಕ್ಬೇಕ ಅದನ. ಮಿಕ್ಸರ್ಗ ಹಾಕೊಂಡಬಿಟ್ಟು ಇದ. ತೊಳದ ಇಟ್ಟಿರಬೇಕ ಫಿಶ್ನ.
ಹ್ಮ್.
ತೊಳದಿಟಿರ್ತವಲ್ಲ. ಒಂದ ಸ್ವಲ್ಪ ಎಣ್ಣಿ ಹಾಕಿ. ಹಾಕ್ಬಿಟ್ಟು ಬಳ್ಳಳ್ಳಿ ಒಗ್ಗರಣಿ ಕೊಡ್ಬೇಕ.
ಹ್ಮ್.
ಅದನ್ನ ಎಲ್ಲಾ ಕೊಬ್ಬರಿ ಮಿಕ್ಸರ್ ಹಾಕಿದ ಒಂದ ದಬ್ರೀಗ ಹಾಕೆಂದು ಅದಟ ಇದರದ ಹುಣಸೇ ಹಣ್ಣು. ನೇನ್ಸಿರ್ತೀವಲ್ಲ ಅದನ್ನ. ಅದ ನೀರ ಮಾಡ್ಕನಂದ ಕ್ಯೂಚಿ ಸಣ್ಣ ಮೆಲ್ಲಕ ಕ್ಯೂಚಿ ಅದನ್ನ ನೀರ ಹಾಕಬೇಕ ಅದಕ್ಕ. ಕೊಬ್ಬರಿಗೆ.
ಅದನ್ನ ಇದನ್ನ ಬೇಯಿಸಬೇಕ ಇದನ್ನ ಹೀಟ್ ಮಾಡ್ಬೇಕ. ಕ ಆಯಿಲ್ ಗಿಯಿಲ ಏನ್ ಹಾಕಂಗಿಲ್ಲ ಅದಕ್ಕ. ಎಣ್ಣಿನ.
ಹಾಕ್ಬೇಕ ಒಗ್ಗರಣಿಗ. ಗೆ.
ಹ್ಮ್.
ಎಣ್ಣೆ ಹಾಕಿ ಬಳ್ಳಳ್ಳಿ ಹಾಕ್ಬೇಕ.
ಹ್ಮ್ ಹ್ಮ. ಸರಿ ಮಾ ಮಾ ಮಾಡು ಹೊತ್ತನ್ಯಾಗ ಕೇಳ ಹೇಳ್ತೀನ ತೊಗೊ ಫೋನ್ ಹಚ್ತೀನಿ.
ಹಾ
ಹೇಳುವಂತಿ ಅಂತ ತೊಗೊ.
ಹ್ಮ್.
ಹ್ಮ್ ಸರಿ ಆಯ್ತು ಅ್ರ ಇಲ್ಲ ಮತ್ತೇನಿಲ್ಲಪ್ಪಾ ಸರಿತ್ವಾ ಹ್ಮ್ ಬಾಯ್ ಹಾ ಬಾಯ್ ಹ್ಮ್ ಹ